ಹಲೋ
ಹಲೋ
ಹೇಳ ಅಪಿ
ಹತ್ತ ಊಟ ಹ್ಮ್ ಆಯ್ತು
ಏನ್ ಹೂವು ಅರ್ತಿದ್ರ
ಹ್ಮ್
ಡೈಲಿ ಆತ ಹಂತ ಅವು
ಮೂನಲ್ಲ
ಒಂದಿನನ್ ಬಟ್ಟು ಒಂದ ದಿನ ಅರ್ತಿದ್ ನ್ ನಮ್ಮೂರ
ಏ ಯಾ ಇಲ್ಲಮ್ಮಯ ಮತ್ತೆ ಜಗ್ಗ ಬಿಡ್ತಾವ ಆಮೇಲೆ ಎಲ್ಲ ಅಡ್ಕೊಂಡ್ ಉದಿರೋಗ್ ಬಿಡ್ತಾವ
ಹ್ಮ್ ಅದು ಇರಬ್ರ ಆರಟ ಇದ್ರಲ್ಲ
ಹ್ ಇಲ್ಲಾಮೂ ದನ್ನ
ಹ್ಮ ಹ್ಮ
ರಾಜಕ್ಷಾಮ ಚಲ್ಲ ಸ್ರರಿರ್
ನಾ ಗಂಡುಗ ಮಾಡಿದ್ರ
ಯ ಎತ್ತುವಲ್ಲಲ್ಲೇ
ಹ ಮಡಳ ಮಜೋ ಮಾಡಳ
ಹ್ಮ ಮಾಡ್ತ್ ಆಳ್ ನಿಂದಾದ್ಮೇಲೆ ವಿರೇಶಣ್ಣುಗ ಮಾಡ್ತ್ ಅದ್ ಯಾವ್ದ ಹೇಳ್ದಮ್ಮ ಎಮೆ ಲೋನಿಂದು ಕುರೀ ಲೋನಿಂದು ಅದ್ರ ಬದ್ರೆ ಹೇಳ್ದ ಕಟ್ಟ ಆಗ್ಬಿಡ್ತದ ಅಲ್ಲಿ ಮುಗಿದ್ ಬಿಟ್ಟುತು ಟೈಮ್
ಆ ತಾವ ಯಾವಂದ ಟಾಪಿಕ್ ಇಳ್ಸೊಂಡ್ ಬಿಡ್ತಾವ ಹ್ಮ್ ಮತ್ತೊಂದ್ ಮಾಡ್ಸನ್ ಹ್ಮ ಅತ್ತ ಎಡುಕಾಬಡ್ತನ್ ಮಾತಾಡಕ್
ಆಯ್ತ ಅದೇ ಟಾಪಿಕ್ ಇಡ್ಕೊಂಡೆ ಮಾತಾಡ್ದ ಟೈಮ್ ಆಗಿಬಿಡ್ತ ಅರ್ಧಂಬರ್ದ ಆಗ್ಬಿಡ್ತದೆ ಹಾ ಅದನ್ನ ಹೆಂಗಂತ ಕೇಳನಂತ ಮಾಡಿದೆ ಹೇಳ್ದ ಒಂದ್ ಸ್ವಲ್ಪ ಅಲ್ಲಿ ಹೋಗಿ ಅಲ್ಲಿ ಸೈನ್ ಮಾಡ್ಸ್ಕ ಒರ್ಬೇಕು ಮೂರ್ ತಲೆ ಅಂದ ಆಗೊಯ್ತ್ ನಾನು ನೆಸ್ಟ್ ಏನ್ ಮಾಡಡ್ಬೇಕಕಾಂಬಕ ಇಲ್ಲ
ಹ್ಮ್ ಹ್ಮ್ ನನಗೆ ಅದ್ ಬ್ಯಾಂಕ್ ನ್ ಮತ್ತ ಮಾತಾಡ್ದ ನಾದ್ರಾಗ ಒಬಬ್ರೆ ಒಂದು ಒಂದು ಮಾತಾಡ್ತಾನ
ಹ್ಮ್ ಅದನ ಕೇನಂತ ನೀ ಈ ತಡ ಕೇಳ್ತೀನಿ ಈಗ ನೀ ಮಾಡ್ತಿನಿ ಆ
ಯಾಕೆ ದಾಳಿಬ್ರೇಣ್ಣು ಏಳ್ತಾ
ದಾಳಿಂಬ್ರೆನ್ನು ಹ್ಮ
ತಾಪ ಕುಡಕೊಂಡ ಮಾತಾಡ್ತಾನ ನಾವೇ ಸುಮ್ನೆ ಮಾತಾಡ್ತಿವಿ.
ಹ್ಮ್ ಹಂಗಿದ್ರೆ ಮತ್ತೆ ಯಾವ್ದನ್ ಉಪಯೋಗ ಬರ್ತ್ತೆ
ಹ್ಮ್
ಹ್ಮ್ ನೀನ್ ಶಾರ್ಟ್ ಮಾಡ್ಬಿಡಕ ನಿಮ್ಮೂರಾಗ
ನಾನು ಸೀರೆ ಅಕೆಮರನ ಅಂತ ಹೇಳಿನೆ ಕೋಲಾರದಾಗ ಕಮ್ಮಿ ರೇಟ್ ಅದ್ವ
ಹಾ ಹ
ತಂದಿನಿ ನಾನು ರೊಕ್ಕ ಅಜೇಷ್ಟು ಆಗ್ಲಿ ತಡೆ ಹೋಗಣ ತಂದಾನ
ಹ್ಮ್ ಹ್ಮ
ಹಾ ಹ್ಮ ಕಡಿಮೆ ಹಾಕ್ದಾರ ಮನ್ ಮನೆಗೆ ಅದಾರ
ಹ್ಮ್ ಹ್ಮ್
ನಮ್ಮ ಒಣಗ ಮೂ ಇಬ್ರೇನ್ ಮೂರು ಆ ಕಡೆ ಒಣಗ ಒಂದ ಇಬ್ರೆ ಅದಾರ ಗೌಡ್ರ ಒಣಗ ಒಂದಿಬ್ಬರು ಅದರ ಜಗ್ಗ ಮಾರ ಕಥಾಬಿಟ್ರಾ
ಹ್ಮ್ ಹ್ಮ್ ಓಡ ಹಂಗಿದ್ರ ಅಕ್ಕಿ ಇಲ್ಲಂದ್ರಿ ಬೇಡ
ಬೇಡ ಸೀರೆ ಬೇರೆದು ಯಾವ್ದನ್ ನೋಡಂತ ತಂತನ ನಾನ ಸೀರೆ ನೋಡಣ ಚೆನ್ನಾಗ ಅದವ ಅಕ್ಯೋದು ಬರನ ಅಂತ ನಾನ್ ಅಂತ ಇದ್ದನಿ
ಹ್ಮ ಬ್ಯಾಡ ಶಾಪ್ ಇಡು ಇಲ್ಲಾಂದ್ರೆ ಮನೇಗ ಇಡು ಆಗ್ಲೆಲ್ಲಾ ಓತಿಯ ಹೆಂಗಿದ್ರರು ಜಲ್ದಿ ಬರ್ತ ಯಂಗಾದ್ರು ನಡ್ತಿತಿ
ಸಾರ್ ಮಾಡಿದ್ರಿ ಅಂತಲ್ಲಾ ನೀನ್ಗೆ
ಏಯ್ ಆ ವಿಕಾಸನ ನಂಬರ್ ಐತೆೇನೆ ಮಾಡು ಹಲೋ ಸಾಕ್ಷಿ ತರ ಮಾತಾಡ್ತದಾರ ಅದಕ್ಕೆ ಆ
ಸರ್ ಮಾಡಿದ್ರೆ ಅಂತಲ್ಲ
ಹ್ಮ ಮಾಡಿದ್ರ ಅದ್ ಮಾಡಕಲ್ಲ ಅದ್ ಏನ್ ಕನ್ನಡದದಲ್ಲಿ ಟೈಪಿಂಗ್ ಮಾಡ್ಬೇಕಂತವ ಎಲ್ಲಾ ಅವ ಮೂರ್ ಸಾವಿರ ಇರ್ತಾವಂತ ಅವ ಟಾಪಿಕ್ ಎರಡ್ ದಿನದೊಳಗ ಮುಗಿಸ್ಬೇಕಂತೆ
ನನ್ಂಗೊ್ ಮಾಡಿದ್ರ ಅ ಫಸ್ಟ್ ನನ ಇಲ್ಲ ನನಗೆ ಮಾಡಿದ್ರ ನನ್ ರಸೀವ್ ಮಾಡಿಲ್ಲ ಫೋನ ಅಸ್್ ನನೇ ಮಾಡಿದ್ರು ಮತ್ತೆ ಮಾಡಿದ್ರು ನೀನ್ ಮಾಡಿದ್ನ ಮಾಡ ಏನು ಮತ್ತೆ ಹೇಳಿದ್ದೇನೆ ಅಂದ್ರು ಆಯ್ ತೋರ್ಸ್ತಾರಲ್ ್ರೀ ನಂದು ಮಾತ್ ನೋಡಸ್
ಹ್ಮ್ ಮಾಡ್ತೀಯಾ ನೀನು
ಜಾನ ಮಾಡ್ಬೋದುೀ
ಹಾ
ಟೈಮ್ ಕಲ್ದಾಗೆಲ್ಲ ಮಾಡದ
ಅಲ್ಲ ಟೈಮ್ ಕಲ್ದಾಗಲ್ಲ ಅದೇ ಮೂರ್ ಸಾವಿರ ಅಂತಲ್ಲ ಒಂದ್ನ್ದಾಗ ಹದ್ನೈನೂರ್ ಮಾಡ್ಬೋದು ಅಂತ ಹೇಳಾರ
ಹ್ಮ್
ಹ್ಮ್ ಅದು ನಾನು ಎಷ್ಟು ಕೊಡ್ತೀನ ಎಷ್ಟು ಬರು ತಂತ ಕೇಳಿದೆ ಅ ಹದ್ಿನೈನೂರು ರೂಪಾಯಿ ಅಂದ್ರ
ಇಲ್ಲ ಅ್ಣನ್ನ ಹ್ಮ ಒು ಮಾಡ್ಬೇಕಕ್ ಮತ್ತೆ
ಹ್ಮ್ ನೀ ಮೂರ್ ಸಾವಿರ ಮುಗ ತಟಿ ಇದು ಇದಾಕತ್ತೆ
ಮೇಡಮ್ ನಂಗ ಕಾಟಿ ಆಕ್ತ ಮೇಡಮ್ ನಂಗ್ ಮಾತ
ಮಾಡಿದ್ರೆ ಯಾರ ಪವಿತ್ರ ಅಲ್ಲ
ಪವಿತ್ರ ಅ್ಣ ಪರ್ಣ ಮೇಡ್
ಹಾ ಅನ್ಪೂರ್ಣ ಮೇಡಮ್ ಮಾಡಿ ಮಾಡಂಗ ಮಾಡ ಅದು ನೀನು ಮಾಡು ನೀನು ಮಾಡಿದ್ಮೇಲೆ ಹೆಂಗ ಅಂತೇಳಿ ಗೊತ್ತಕತ್ತ
ನಂಬರ್ ಹಾಕ್ಯಾರ ಫಸ್ಟ್ ಆಮೇಲೆ ನಂದ ಹಾಕ್ಯಾರ
ಏನಾ
ನಿಂದ್ ಹಾಕ್ಯಾರ ಅಂತ ಪಫಸ್ಟ್ ಆಮೇಲೆ ನಂದ ಹಾಕ್ಯಾರ್
ಯ್ಯ ನಾನ್ ಮಾಡ್ಬೇಕಾ ಫಸ್ಟ್
ಯಾರ್ ಬರ್ತಾವ ಅವ್ರು ಮಾಡೋದ ಪಫಸ್ಟ್
ಅನವುದ್ರತತೆತೆ
ಯಾರ್ು ಮಾಡ್ತಾರ ಅವಲ್ಲೇ ಮಾಡಿ ಹೇಳ್ತಾರ ಅವ ಅವಾಗ್
ಹ್ಮ್
ಹ್ಮ್ ರೇಷನ್ ಕಾರ್ಡ್ ಆಯ್ತಾ ನಿಮ್ದ
ಐ್ತ ರ ರೇಷನ್ ಕಾರ್ಡ್ ಐ್ತೆ
ಹ್ಮ್ ಗೋಲಕ್ಷ್ಮನ ಇನ್ನು ಯೋಗಿ ಇದನ್ನ ಪರವಾಗಿ ಕಲ್ಲ ರಕ್ಕ
ಎಲ್ಲ
ಗ್ರಾಮವನ್ನ ಕೇಳ್ಕಂತಿರ್ಬೇಕಕ್ ನೀವು
ಇಲ್ಲ ಹೋಗ್ಬೇಕಕ್ ಒಂದ್ಸರಿ ಹೋಯ್ ಬಂದ್ರೆ ಗೊತ್ತಾಕತ್ತೆ
ಮಾಡ್ಬೇಕು ಯಾರಿಗೆ ಬಂದಿಲ್ಲ ಆಲ್ಮೋಸ್ಟ್ ಹಾಕಿಲ್ಲ ತಿನ್ನ ಡಿ ಕೆ ಶಿವಕುಮಾರ
ಹ್ಮಲ್ಲಾಕಿಲ್ಲ
ಒಂದಜೋಳ ಮಾಡಿದ್ಲಾ
ಮಂಜವಾಳ ಮಾಡಿದ್ಲು
ಹ್ಮ್
ರಿಪೀಟ್ ನಾನು ಮಾಡಿದ್ದೆ ತಾನು ಮಾಡಿದ್ಲು
ಅಲ್ಲಿ ಒಬ್ರ್ದ ಟಾಸ್ಕ್ ಕಂಪ್ಲೀಟ್ ಆಗ
ಕಂಪ್ಲೀಟ್ ಆಯ್ತು
ಹ್ಮಞ
ಹೋಗನ ರಷ ಹಾ ಕಟಬೇಕ ಅನ್ಕೊಂಡಿನಿ ಅದನ್ನೇ
ಫಾನ್ ಮಾಡಿದ್ದ
ನಾನ ಒಬ್ಬ್ರ ಕಟ್ಟಿದ್ರೆ ನೀನ್ ಒಬ್ಬ್ರಗ್ ಕಟ್ಟಂತ ಹೇಳನಿ
ನಿಮ ಕಾತಾರ್ತಾರೆ ಅಕ್ಕಾ
ಹ್ಮ್ ಅಷ್ಟೇ
ಹ ತಿಿ ಕಟ್ಟಿ ಸುಮ್ಮ್ ಅತ ಕತಾಕೆ ತಿ ತಿ
ಹ್ಞೂ ಬುಡುಬಪ್ಪು
ನಂದು್ದು ಎಷ್ಟು ಬಂದಿ ದರ್ಶೈಸ್ಕೊಂತಾರ ಅವ್ರ ಮನ್ಯಾಗ ನನಗೆ ಒಂದಕ್ಕೂ ಕೊಡಿಲ್ಲ ಮತ್ತ ಯಾವ ನಡೋದ್ರು ಮಾಡ್ಿಕ ಅವ್ೆ ಪಕ ಹೋಗ ಅಷ್ಟೆ
ಏನ್ ಇಟಾರ ಹೊಲ್ಕ್
ದಾಳಿಂಬಿ ಇಟ್ಟಿವವಿ ಕಬ್ ಬಿಟ್ಟಿವ ಅಣ್ಸನ್ಕಾಯಿ ಬಿತ ಐದುವರೆ ಎಕರೆ ಕ ಒೋಗಬಟ್ಟವಿ
ಐದುವರೆ ಎಕರೆ ಕೊಬ್ಬು ಬಿಟ್ಬಿಟ್ರಿ ಮಣಿ ಕೊಬ್ಬು ಸಿಕ್ಕದ ಹಂಗಾರ
ಏ ಐತೆ ನಾವವು ಹಕೊಂಡ್ರ ಕಂಗಿಲ್ಲ ಹಂಗ ೈತೆಕ ಹಬ್ಬು
ಂಗ್ರೆ ಜಗ್ಗೆ ಘಟಾಗ ಇಐತ್ತು
ಹಲೇ ಅ್ಗೆಣಕ್ಕೆ ಉಂಟ
ಹ್ಮ್್ಮ
ಅವಗೇಟ್ಟಿ ಇನ್ನ ಬ್ಯಾಸ್ಕರ್
ಬೇಸ್ಿಗೆಯಗ ಇಟ್ಟಿದ್ರರಾ
್ಮ ನೀರು ಬ ಇದ್ದು ಅಲ್ಲ ನೀರ್ ಅವಾಗಿತ್ತು
ಹ್ಮ್ ಹ್ಮ್ ಕ್ಯಯದು
ಇವೆಲ್ಲ ಇಲ್ಲ ಇನ್ನ ಇವಾಗ ಆಕ್ಲ್ಲ ಆದ್ಮೇಲೆ ಎಲ್ಲ
ಬತ್ ಮಾಡತ
ಇ ಆಗ್ಲೆಲ್ಲ ವರ್ಷ ವರ್ಷ ನಾವು ಇದ ಮಣ್ಸಿನ್ಕಾಯಿ ಮಾಡಿ ಮಾಡಿ ಮಾಡಿ ಲಾಸ್ ಆಗುದಿವಾ
ಹೋಲ್ಡು ಒಂದ್ ವರ್ಷ ಬಿಟ್ಟು ಬೇಾರದ ಇಡ್ಬೇಕು
ಲೋನ್ ಫೈಲ್ ಯಐತಾ ನಿಂತ
ಏನ
ಹ ಇಕಡೆ ಲೋನ್ ಸಫೈಲಯತ ಆಮಚ ಲೋನ್ ಕೊಟ್ಟಿ ಇವತ್ತೊಂದ ಐದ್ ಸಾವಿರ
ಅಲ್ಲ ಜೊತಿ ಲೋನ್ ಕೊಟ್ರೆ ಈವಗ ಐವತ್ ಸಾವಿರ ತಗೊಂಡಿರ್ತಿವ ನಿಮ ತಕ ಹಾ ಎಷ್ಟು ಕಟ್ಬೇಕು ತಿಂಗಳಿಗೆನ್ ಹದ್ನೈದು ದಿನಕ್ಕೆ
ತಿಂಗಳಿಗೆ ಅಲ್ಲ ತಿಂಗ್ಳಿಗೆ ಅಂದ್ರ ಡೈಲಿ ಕಟ್ತಾರಲ್ಲ ಅವ್ರಿಗೆ ಕೊಡ್ತೀವ್ ಮ ಇನ್ ತಿಂಗಳು ಕಾ
ಡೈಲಿ ಕಟರ್ಗೆಂದೆ ಕಟ್ತರಾ
್ಮ ಇಲ್ಲ ತಿಂಗಗಳ ಕಟ್ನಂದ್ರೆ ಆ ಬೇರೆ ಲೋನ್ ಐತೆ
ಹ್ಮ್ ಅದೇ ಎಷ್ಟು ಬೂತತೆ
ಹ್ಮ ಮಾಡಿಕೊಡ್ತಾನ ಆಯ್ತಾ ನೀನ್ವಾಗಯ ಸರತಾಂತಿ ಅಂದ್ರೆ ಆರು ತಿಂಗಳಿಗೆ ಒಂಬತ್ ಸಾವಿರ ಕಟ್ಗೆ ತಿಂಗಳ
ಐವತ್ ಸಾವಿರ ತಂಡ್ರೆ ಆರು ತಿಂ್ಗಳಿಗೆ ಒಂಬತ್ತು ಸಾವಿರ
ಹ್ಮ್ ಆರ್ ತಿಂಗಳು ಈ ಮಾಡ್ಸಿದ್ರೆ ವರ್ಷಕ್ ಮಾಡ್ಸಿದ್ರೆ ಐದ್ ಸಾವಿರ
ಹಾಞ ಹಾಂ ತಿಂಗಳ ತಿಂಗಳ ಕಟ್ಟಬೇಕು
ಹ್ಮ್ ಏಳ್ ಸಾವಿರದ ಎಂಟನೂರು ಬಡ್ಡಿ ವರ್ಷಕ್ಕ
ಏಳ್ ಸಾವಿರದ ಎಂಟನೂರು
ಹ್ಮ್ ಬಡ್ಡಿ
ಬಡ್ಡೆ
ಹ್ಮ್ ಒಂದ ರೂಪಾಯಿ ಒಂದೂ ರೂಪಾಯಿ ಲೆಕ್ಕಾಕ ಒಂದೂ ರೂಪಾಯಿ
ಹ್ಮಞ ಹ್ಮಞ ಹಾ
ಹ್ಮ್ ಹ್ಮ ಏಳ್ ಸಾವಿರದ ಒಂದ್ ವರ್ಷಕ್ಕ ಏಳಡ್ ಸಾವಿರದ ಎಂಟನೂರ
ಹ್ಮ್್ಮ
ಆರ್ ತಿಂಗ್ಳಿಗೆ ಅಂದ್ರ ಗಡಿ ಮಾತತ್
ಹ್ಞೂ ಮತ್ತೆ ಜಾಸ್ತಿ ಕಡ್ತೀವಿ
ಹ್ಮ್ ಜಾಸ್ ಸಮಮ್ಮ ಸರಕವ ಮೂರ್ ಸಾವಿರ್ದ ಒಂಬೈನೂರ್ ಬಡ್ ಆತ ಆರ್ ತಿಂಗಳಿಗೆ ನಾವು ಐದ ಐದ್ ಸಾವಿರ ತಾಣಿ ನಾನು ಇಲ್ಲಿ ಮಾಡರ್ತರಿ ಒಂಬತ್ ನಿಮಷ ಬೆಳ ರ ಒಂದು ಸಾಲ ಕೊಟ್ಟವಿ ಹ್ಮ್ ಅದು ಉಂದೇ ಬುದ್ದಂಗಯತ ಐವತ್ತು ಸಾವಿ ರೂಪಾಯಿ ಹ್ಮ ಹವಾಾಮಂಗತ್ತ ಹತ್ ಸಾವಿರ ರೂಪಾಯಿ ಡೆಪಾಸಿಟ್ ಇರ್ಬೇಕಕ್ ಮತ್ತೆ ನೀವು ನಮ್ತ
ಅಡ್ವಾನ್ಸಾ
ಹ ಶಾಂತಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಇಟ್ಕ ಕೊಡ
ಹಾ ಹಾ
ಹತ್್ ಸಾವಿರ ರೂಪಾಯ ಲಾಕ್ ಮಾಡತೀವಿತ್ತ ಆಮೇಲೆ ಕಟಿ ಅಂತ ಹೋಗತಿ ಕಣಂತ ಮದತಡ ಅಮೌಂಟ್ ಆ ಪಂಡಿಂಗ್ ವಿತ್ ಮತ್ತೆ ಲೋನ್ ಕಡ ತಮ್ಮಿ ನಂಗದು ಎಲ್ಲ ಅದವಲ್ಲ ಅಲ್ಲ ಬ್ಯಾ ಹೊರ್ಗಡ ಜಟ್ಟಿ ಅದವಲ್ಲ ಅಷ್ಟೇ ಸೇಮ್ ಬ್ಯಾಂಕ್ ಹ್ಮ್ ಮಟಪ್ಪ ಬ್ಯಾಂಕ್ ಐತೆ ಅಲ್ಲಂಗ ಬ ಅ ತಕ ಐತೆ
ಮೊಟೆ ಮೊೆ ಪವೆಂಗೆ ಬೇಸ
ಹ್ಮ್ ನಲ್ಲದಾಕ ಸ ಎಲ್ಲಾ ಒಂದೇ ಇದು ರೂಲ್ಸ್
ಆಯತ ಮೋಟ
ಹ್ಮ್ ಎಫ ಎಫ್್ಟ ಇಡ್ಬೇಕ ಎಲ್ಲ ನೊಂದು್ ಐದ್ ಸರ ಆಐ್ತಾನ
ನೋಡೋಣ ಟ್ರೈ ಮಾಡ್ತೀನಿ
ಒಂದ್ ರೂಪಾಯಿ ಕೊಡ್ತಾರ ಎಷ್ಟ್ ಕೊಡ್ತಾರ ಕೇಳ್ಕೊಂಡಂಡು ಇಡು
ಹ್ಮ್
ಆಯ್ತ ಹ ಮಾಡ್
ಎಲ್ಲ ಜೊತೆ
ಕಟ್ ಮಾಡು